ನಮಸ್ಕಾರ ಮೇಘ ಅವ್ರೆ ಮೇಘರ ಅವ್ರೆ ಇದು ನೀ ಯಾವ ಫೋನ್ ಯೂಸ್ ಮಾಡ್ತಾ ಇದ್ರಾ ಹಾ
ನಾನು ವಿವೋ ವೈ ನೈನ್ಟೀನ್
ಹೌದಾ ನಮ್ದತ್ ಯಾವ್ದು ರಿಯಲ್ಮಿ ಅಂತ ಇತ್ತು ಅದಕ್ಕೆ ನಾವು ಈಗ ಒಂದಂದು ಫೋನ್ ತಗೋ ಅಂತಿದ್ದು ಯಾವ್ದ್ರ ಒಂದ್ ಒಳ್ಳೆ ಫೋನ್ ಸಜೆಷನ್ ಇದೆ ನೀವು ಹತ್ರ
ನಿಮ್ಗೆ ಕ್ಯಾಮ್ರಾ ಕ್ವಾಲಿಟಿವೆಲ್ಲ ಚೆನ್ನಾಗ್ ಬೇಕು ಐಫೋನ್ ಅಷ್ಟು ಕ್ರೇಸ್ ಇಲ್ವಾ ನಿಮ್ಗೆ
ಹ ಕ್ರೇಜ್ ಇದೆ ಬಟ್ ದುಡ್ಡಿ ಇಲ್ವೇನ್ ಹೇಳಿ
ನಥಿಂಗು, ಗೂಗಲ್ ಪಿಕ್ಸೆಲೂ, ಆ ಫೋನ್ ಎಲ್ಲಾ ಚೆನ್ನಾಗಿದೆ. ಕ್ಯಾಮರಾ ಕ್ವಾಲಿಟಿನೂ ಇದೆ ಮತ್ತೆ ಸ್ಟೋರೇಜ್ ಎಲ್ಲ ಚೆನ್ನಾಗಿದೆ.
ಹೌದಾ?
ನಾನು ಫೋನ್ ತಗೋಬೇಕು
ಹಾ
ನಂದುನು ಒಂದೊಂದ್ಸಲ ನೆಟ್ವರ್ಕ್ ಪ್ರಾಬ್ಲಮ್ ಪ್ರಾಬ್ಲಮ್ಮು ಮತ್ತೆ ಸ್ಟೋರೇಜ್ ಎಲ್ಲ ಇದೆ ಬಟ್ ಹ್ಯಾಂಗ್ ಆಗುತ್ ಒಂದೊಂದ್ ಸಲ. ಅದಕ್ಕೆ ನಾನು ಗೂಗಲ್ ಪಿಕ್ಸೆಲ್
ಗೂಗಲ್ ಪಿಕ್ಸೆಲ್ ತಗೋಬೇಕು ಅನ್ಕೊಂಡಿದಿರ?
ಹ್ಮ್ ಇವಾಗ ಸದ್ಯಕ್ಕಿಲ್ಲ ನಾನ್, ಹ
ಎಷ್ಟ್ ಆಗ್ಬೋದು ಅದು ಕಾಸ್ಟು?
ಅದೊಂದು ತರ್ಟಿ ಫೈವ್ ಆಗುತ್ತೆ ತರ್ಟಿ ತರ್ ಫೈ, ನಥಿಂಗು ಟ್ವೆಂಟಿ ಇಂದನೂ ಇದೆ. ಟ್ವೆಂಟಿ ಇಂದನೂ ಇದೇ
ಹತ್ತ್ ತಿಂಗ್ಗಳು ಇವಾಗ ನಥಿಂಗ್ ಮೊಬೈಲ್ ಅವರು ನಮ್ಮ ಆರ್‌ಸಿಬಿಗೆ ಸ್ಪಾನ್ಸರ್ ಮಾಡಿದರೆ ಅಲ್ವಾ ಈ ಸತಿ ಅಂದೆ.
ಹ್ಮ್ ಹ್ಮ್ ಹೌದು ನಂಗ್ ಗೊತ್ತ್ ರ ಅಷ್ಟು ಮ್ಯಾಚ್, ಮ್ಯಾಚ್ ನೋಡಲ್ಲ. ಅಷ್ಟು ನಾನು.
ಹಾ. ಪಿಕ್ಸೆಲ್ ತಗಬೇಕು ಅಂತ ಹೇಳಿ ರೆಡಿ ಆಗಿದಿರ
ಇವಾಗ ತಗಳಲ್ಲ, ನನಿಗ್ ಜಾಬ್ ಸಿಕ್ಕಿ ನನ್ ಸ್ಯಾಲ್ರಿ ಬಂದ್ ಆದ್ಮೇಲೆ ತಗೋಳೋಣ ಅಂತ.
ಇನ್ನು ಯಾವಾಗ ಸಿಗುತ್ತ ನಿಮಗೆ ಜಾಬು?
ಗೊತ್ತಿಲ್ಲ ನಾಳೆ ಇಂಟರ್ವ್ಯೂ ಇ ಇಟ್ಟಿದ್ದಾರೆ
ಯಾವ ಫೀಲ್ಡ್ ಅಲ್ಲಿ ಹುಡುಕ್ತಾ ಇದೀರಾ ಜಾಬ್ ನ?
ನಮ್ದು ಕೋರ್ ಕಂಪನಿ ನಮ್ದು ಎಲೆಕ್ಟ್ರಿಕಲ್ ಅಲ್ವಾ
ಹಾ
ನಮ್ ರಿಲೇಟೆಡೇ ಹೋಗೋಣ ಅಂತ.
ಹೌದಾ, ಈಗ ಏನಾರ ಈಗ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೋರ್ಸ್ ಕೊಡದಾವ ಅವೆಲ್ಲ ಮಾಡಿ ಹೋಗೋಣ ಅಂದ ಐ ಟಿ ಕಡೆ ಹೋಗೋ
ಅದೇ ನಮಗ್ ಕೋಡಿಂಗ್ ಬರಲ್ಲ. ನಮಗೆ ಫಸ್ಟ್ ಇಯರ್ ಇಂದನನು ಕೋಡಿಂಗ್ ಸಬ್ಜೆಕ್ಟ್ ಯಾವ್ದನು ಇಟ್ಟಿರ್ಲಿಲ್ಲ
ಹಾ
ಅದಕ್ಕೆನೆ ನಮ್ಮ ಎಲೆಕ್ಟ್ರಿಕಲ್ ರಿಲೇಟೆಡೇ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀನಿ.
ಹ್ಮ್ ಹ್ಮ್ ಏನ್ ಮಾಡಿದ್ರಿ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ ಏನ್ ಮಾಡಿದ್ರಿ ನೀವು?
ನಾವು ಪಿಸಿಬಿ ಡಿಫೆಕ್ಟ್ ಡಿಟೆಕ್ಷನ್ ಅಂತ ಮಾಡಿದ್ದು.
ಹಾ.
ಅಂದ್ರೆ ಪಿಸಿಬಿ-ಲಿ ಹೋಲ್ಸು ಮತ್ತೆ ಏನಾದ್ರು ಶಾರ್ಟ್ ಆಗಿದ್ರೆ ಕನ್ವೇಯರ್ ಬೆಲ್ಟ್ ಮೂಲಕ ಅಂದ್ರ, ಕ್ಯಾಮ್ರಾ ಇಟ್ಟಿ ಅದು ಐಡೆಂಟಿಫೈ ಮಾಡುತ್ತೆ. ಅಲ್ಲೇನಾದ್ರೂ ಡಿಫೆಕ್ಟ್ ಆಗಿದ್ರೆ ಸೈಡಿಗೆ ಕಳ್ಸುತ್ತೆ ಆತರ ಮಾಡಿದ್ದು. ಹ್ಮ್ ಹ್ಮ್.
ಪಿ ಸಿ ಬಿ. ಅಲ್ಲಿ ಒಂದ್ ಎಬಿಬಿ ಕಂಪನಿ ಅಲ್ಲಿಗ್ ಒಂದ್ಸಲ ಟ್ರೈ ಮಾಡ್ಬೇಕಿತ್ತು.
ಮಾಡ್ಬೇಕು, ಅಂದ್ರೆ ಯಾರು ಗೊತ್ತಿರೋರಿಲ್ಲ ನನ್ಗೆ. ಎಬಿಬಿ ಕಂಪನಿ ಟೊಯೋಟದಲ್ಲಿ ಒಬ್ಬರು ಗೊತ್ತು
ಹಾ.
ನೋಡ್ಬೇಕು ಅವ್ರನ್ನ ಕೇಳಿದೀನಿ ಹೇಳ್ತೀನಿ ಅಂತ ಅಂದಿದ್ದಾರೆ.
ಟೊಯೋಟಾ ಎಲೆಕ್ಟ್ರಾನಿಕ್ ಕಂಪ್ನಿ ಬರುತ್ತಾ.
ಹ್ಮ್ ಹ್ಮ್. ನೀವು ಫೈನಲಲ್ ಪ್ರಾಜೆಕ್ಟ್ಸ್ ಮಾಡಿ ್ರ ನಿಮ್ದು ಬಿ ಎಸ್ ಸಿ ಓದ್ಬೇಕಾದ್ರೆ?
ನಾವು ಫೀಜೋ ಎಲೆಕ್ಟ್ರಿಕ್ ಮಾಡಿದ್ದೇವು. ಫೀಜೋ ಎಲೆಕ್ಟ್ರಿಕ್ ಅಂದ್ರೆ, ಅಂದ್ರೆ ರೋಡ್ ಇರುತ್ತಲ್ಲ, ರೋಡ್ ಮೆ ಅದನ್ನ ಮಾಡಿದ್ರೆ ಕರೆಂಟ್ ಜನರೇಟ್ ಆಗುತ್ತೆ ಹ್ಮ ಫ್ಯೂಸ್ ಎಲೆಕ್ಟ್ರಿಕ್ ಎಫೆಕ್ಟ್ ಇಂದ ಕರೆಂಟ್ ಕರೆಂಟ್ ಜನರೇಟ್ ಮಾಡೋದು
ಹ್ಮ್
ಏನಾದ್ರೂ ಅದನ್ನ ಅಪ್ಲೈ ಮಾಡಿದ್ರೆ ಸೊ, ಎಷ್ಟು ಸೋಲಾರು, ಮತ್ತೆ ನ್ಯೂಕ್ಲಿಯರ್ ಪವರ್ ಯೂಸ್ ಮಾಡ್ಕೊಂಡು ಕರೆಂಟ್ ಯೂಸ್ ಮಾಡ್ತಿರ ಬಿಟ್ಟು ಆತರ ಯೂಸ್ ಮಾಡ್ಲಿ ಅಂತ ಮಾಡಿದ್ ಒಂದು ಪ್ರಾಜೆಕ್ಟ್ ಲಾಸ್ಟ್ ಸೆಮ್ ಅಲ್ಲಿ ಮಾಡಿದ್ದ ನಾವು.
ಹ್ಮ್ ನಾವುನು ಸೆವೆಂತ್ ಸೆಮ್ ಅಲ್ಲಿ ಮಾಡಿದ್ವಿ. ಸಿಕ್ಸ್ತ್ ಮತ್ತೆ ಸೆವೆಂತ್ ಸಮ್, ಎರಡು ಸೆಮ್ ಅಲ್ಲು ಮಾಡಿದ್ವಿ.
ಎರಡ್ ಸೆಮ್ಮಿಗೂ ಒಂದೇ ಪ್ರೊಜೆಕ್ಟ್
ಹ ಎರಡ್ ಸೆಮ್ ಅಲ್ಲು ಒಂದೇ ಪ್ರಾಜೆಕ್ಟ್. ಪಸ್ಟ್ ಟೈಮ್ ಲೈನ್ ಕೊಟ್ಟಿದ್ರು ನಮ್ಗೆ
ಹಾ ಹಾ
ಮತ್ತೆ ಫೋನ್ ತಗೊಂತೀರಾ
ಫೋನ್ ಇ ತಗೊಂಡಿಲ್ಲ ತಕೊಬೇಕು ಅನ್ಕೊಂಡಿದೀನಿ ಇವಾಗ ಯಾವ್ದೋ ಒಂದ್ ರಿಯಲ್ ಮಿ ಇಟ್ಕೊಂಡಿದೀನಿ
ಹ್ಮ್
ನಮಗ್ ಈ ಕಡೆ ಬಜೆಟು ಆಗ್ಬೇಕು ಒಂದ್ ಕಡೆ ಫ್ಯೂಚರು ಚೆನ್ನಾಗಿ ಇರ್ಬೇಕು ಅಂತ
ಹ್ಮ್ ಹ್ಮ್ ಮೆ ತಿಂಗ ಚೆನ್ನಾಗಾಗಿದೆ ಇವಾಗ ಎಲ್ರುೂನು ತಗತ್ತ ತಿದ್ದ್ ತಾಯಿದ್ದೀನಿ
ಹ್ಮ್ ಮತ್ತಿ ತಿಂದಲ್ಲಿ ಬ್ಯಾಟ್ರಿ ಬ್ಯಾಕಪ್ ಎಲ್ಲಾ ಚೆನ್ನಾಗಿರತ್ತಾ
ಹ್ಮ್ ಚೆನ್ನಾಗಿರುತ್ತೆ ನಮ್ಮ ಫ್ರೆಂಡ್ ಒಬ್ಳ ಯೂಸ್ ಮಾಡ್ತಿದ್ಲು ಹ
ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ ಅದು
ಬ್ಯಾಟ್ರಿ ಕೆಪಾಸಿಟಿ ನನಗ್ ಕರೆಕ್ಟಾಗಿ ಗೊತ್ತಿಲ್ಲ ಒಟ್ನ ಚೆನ್ನಾಗಿದೆ ಅಂತ ಹೇಳ್ತಿದ್ ನನ್ನ ಫ್ರೆಂಡ್ ಒಬ್ಳು ಯೂಸ್ ಮಾಡ್ತಾಳೆ
ಹ ಹಾ
ಹ್ಮ್ ಚೆನ್ನಾಗಿ ಕ್ಯಾಮ್ರಾ ಕ್ವಾಲಿಟಿ ಅವಳು ಜಾಸ್ತಿ ಫೋಟೋಸ್ ತಗೋತಾಳೆ ಅದ್ರಿಂದ ನ ತಿಂಗ ತಗೊಂಡು ಅವಳು
ಹ್ಮ್ ಐಫೋನ್ ಕ್ಕಿಂತ ಚೆನ್ನಾಗಿ ಬರುತ್ತ ಆ ನತಿ ನಗರ್
ಏನಿಲ್ಲ ಐಫೋನು ಐಫೋನೇ ಸಪ್ರೇಟ್ ಇದೆ ಸಪ್ರೇಟ್ ಐ ಫೋನ್ ಚೆನ್ನಾಗಿದೆೇ ನೆತಿಗಿಂತ
ಹೌದಾ ಐಫೋನ್ ಹಂಗೆ ಕಾಸ್ಟ್ಲ ಏ ಇದೆ ಹ
ಅದೇ ಕಾಸ್ಟ್ಲಿ ಇದೆ
ಹ್ಮ್
ಹ್ಮ್
ಮತ್ತೆ ನೀವು ಎಲೆಕ್ಟ್ರಾನಿಕ್ ಕಂಪ್ನಿ ಕೆಲ್ಸ ಹುಡುಕಿದ್ಮೇಲೆ ಫೋನ್ ತಗಬೇಕಕ್ಂತಿದ್ರ
ಹ್ಮ್ ಕೆಲ್ಸ ಹುಡ್ಕೋಾದ್ಮೇಲೆ ಫೋನ್ ತಗಬೇಕು ಅಂತ ಇದ್ದೀನಿ
ನಿಮ್ ಮನಲ್ಲಿ ಕೇಳಿದ್ರೆ ಇವಾಗ ಕೊಡ್ಸಲ್ಲ ಅಂತಾರ
ಕೊಡಸ್ತಾರೆ ನಾನೇ ನಂದ ದುಡ್ಡಲ್ಲೇ ತಗೋಬೇಕು ಅಂತ
ಓಹೋ ಆತರ
ಹ್ಮ್ ಹ್ಮ್
ಬೈಕ ಕಾರ್ ಏನಾದ್ರು ಓಡಸ್ತರಾ
ಬೈಕು ಇವಾಗ ಕಲ್ತಿದ್ದೀನಿ ಮೊನ್ನೆ ಊರಲ್ಲಿ ಹಬ್ಬ ಇತ್ತು ಹೋಗಿದ್ದೆ
ಹಾ
ಇವಾಗ ಬರುತ್ತೆ ಒಂದ್ ನೈಂಟಿ ಪರ್ಸೆಂಟ್ ಬರುತ್ತೆ
ನೈಂಟಿ ಪರ್ಸೆಂಟ್ ಹಾ
ಫುಲ್ಲು ಸ್ವಲ್ಪ ಬ್ಯಾಲೆನ್ಸಿಂಗ್ ಕಲಿಬೇಕು
ಹಾ ಹಾ ಸಿಟಿಲೆಲ್ಲ ಹೊಡಿತೀರಾ
ಇಲ್ಲ ಇಲ್ಲ ಹೊಡಿಯಲ್ಲ
ಸಿಟಿಯಲ್ಲಿ ಎಲ್ಲ ಹೊಡಿಯಲ್ಲ ಊರ್ ಕೂಡೆ ಅಷ್ಟೆ ಯಾವ್ದು ನೋಡಿತೀರ ಅಥವಾ ಗೇರ್ ಗಾಡಿ ಹೊಡೀತೀರಾ
ಇಲ್ಲ ಇಲ್ಲ ಆಕ್ಟಿವ
ಎ
ಹ್ಮ್ ನಿಮ್ಗೆ ಕಾರ್ಸ ಬೈಕ್ಸ್ ಅಂದ್ರೆ ಎಲ್ಲ ಕ್ರೇಜ ಇದೆಯಾ
ಏನಿಲ್ಲ ಕ್ರೇಜ್ ನನ್ಗೆ
ಏನಿಲ್ಲ
ಬೈಕ್ ಬೈಕ್ ಒಂದ್ ಸರ್ಟೆನ್ ಏಜ್ ವರೆಗ ಇರ್ತ ಇವಾಗಲ್ಲಾ ಏಜ್ ದಾಟ್ಬಿಟ್ಟಿದೆ ನಮಗೆ ಎಲ್ಲ ಕೈಜೆ ಬರ್ತಿಲ ಇವಾಗ ಇದು ಸ್ಪಲೆಂಡರ್ನ ಹೊಡ ರಿ ಇವಾಗ
ಹ್ಮ್ ಹ್ಮ್
ಹ್ಮ್ ಒಂದ್ಸಪನ ಟೈಮ್ ಇತ್ತು ಈ ಡಾಮಿನೋಲ್ ಲ್ರಡು ಕವಾಸಕಿ ಟಿವ ವಿನೆಲ್ಲ ಓಡಿಸ್ಬೇಕು ಅಂತ
ನಂದು ಫೋನ್ ತಗೊಂಡೇನನೆ ಫೈವ್ ಇಯರ್ಸ್ ಆಯ್ತು ಅದಕ್ಕೆ ಹ್ಮ ಹ್ಮ್ ಅದಕ್ಕೆ ಚೇಂಜ್ ಮಾಡೋಣ ಅಂತ ಸ್ಟೋರೇಜ್ ಇದೆ ಬಟ್ ಒಂದೊಂದ್ಸಲ ಹ್ಯಾಂಗ್ ಆಗುತ್ತೆ ತ್ತೆಫೋನು
ಹೆಂಗ ಆಗೋದ್ರಿಂದ ಚೇಂಜ್ ಮಾಡೋದಂ ಕಳಿದೀರಾ
ನೆಕ್ಸ್ಟ್ ಇವೋ ತಗಳತ್ತ ಬೇಡ ಬೇರೆ ಯಾವ್ದಾದ್ರು ತಗೋಬೇಕು
ಹೌದಾ ನಾನು ಪಿ ಯುಸಿ ಫಸ್ಟ್ ಟೈಮ್ ಅ ವಿವೋನ ಯೂಸ್ ಮಾಡಿತು
ಹ್ಮ ನಾ ಪಿ ಯು ಫಸ್ಟ್ ಇಯರ್ ಅಲ್ಲಿನೆ ತಗೊಂಡಿದ್ದು ಪಿ ಯು ಸಿ ಅವಾಗ ಆನ್ಲೈನ್ ಕ್ಲಾಸ್ ಇ ತ್ತಲ್ವಾ ಕೊರೋನಾ ಬಂದಿತ್ತಲ್ಲ
ಹ್ಮ್
ಕ್ಕೆ ಯಾವಾಗ ತಗಂಗ್ ಕೊಟ್ಟಿದ್ರು ಮನೇಲಿ
ಅದ ಫೋನ್ ಇನ್ನ ಇಂಜಿನಿಯರ್ ಮುಗಸಿದ್ರು ಅದೇ ಫೋಲ್ ಇದ್ರಾ
ಅದೇ ಪನು ಫೋರ್ ಜಿ ಬೇರೆ ನೆಟ್ಟು ನೆಟ್ ವರ್ಕ್ ಪ್ರಾಬ್ಲಮು
ಹಾ
ಇಲ್ಲ ಇಶ್ಯೂ ಆಗಿ ಇವಾಗ ಒಪ್ರೇಡ್ ಆಗ್ಬೇಕುಸ ಫೋನ್ಗೆ ಅಂತ ವೈಟ್ ಮಾಡ್ತಾ ಇದ್ರ
ಹ್ಮ್ ನಾವ್ಲ್ಲೇ ಪಿಯ ಯುಸಿಂದ ಎಷ್ಟ್ ಫೋನ್ ನೋಡ್ ಅಲ್ಲ ತುಂಬಾ ಫೋನ್ ನೋಡ್ಬಿಟ್ಟು ವ್ಯೂ ಒಂದ ನೋಡ್ದ ಸಾಮಸಂಗ್ ಒಂದುಬಡದು
ಎಲ್ಲಾ ಹೊಸ ಹೊಸದೇ ತಗೊಂತಿದ್ರಾ
ಹ್ಮ್ ಅದಾದ್ಮೇಲೆ ಡಿಗ್ರಿ ಬಂದಾಗ ನನ್ ದುಡ್ಡಲ್ಲೇ ಒಂದು ರೆಡ್ನೂ ತಗೊಂಡೆ ಡಿಗ್ರಿ ಮುಗಿಯುವವರೆಗೂ ಚೆನ್ನಾಗಿತ್ತು ಅದು ಡಿಗ್ರಿ ಮುಗ್ದ ಮಲೆ ಅದು ಒಂದ್ ದೇವಸ್ಥಾನಕ್ ಹೋದು ದೇವಸ್ಥಾನದಲ್ಲಿ ಆಫ್ ಆಗಿದ್ದೀನಿ ನಾನೇ ಆಗ್ಲಿಲ್ಲ
ಹೌದಾ
ಅದಾದ್ಮಲೆ ಮತ್ತೆ ಇನ್ನೊಂದು ಯಾವವುದೋ ಒಂದು ಹಳೆ ಒಂದು ತಗೊಂಡ್ರೇ ಸೆಕೆಂಡ್ಸಲ್ಲಿ ಅದು ಅಷ್ಟಕ್ಕಷ್ಟೇ ಇವಾಗ.. ಇವಾಗ ಇದೊಂದ ಯಾವುದೂ ರಿಯಲ್ ಮೀ.. ತಗೊಂಡಿದ್ದಿ ಯೂಸ್ ಮಾಡ್ತಾ ಇಧಿವ ಸುಮ್ನೆ ಹೆಸರಿಗಷ್ಟೆ
ಹ್ಮ ನಿಮ್ಗೆ ಸಿಬ್ಲಿಂಗ್ಸ್ ಯಾರಾದ್ರೂ ಇದ್ದಾರಾ
ಸ್ಪಲಿಂಗ್ಸ್ ಅಂತ ನಮ್ಮ ಅಕ್ಕ ಒಬ್ಳು ಇದಿದಾಳೆ ನನಗೆ ಅಂತ ಅಂದ್ರೆ ನಮ್ಮ.. ನಮ್ಮ ಸಂತ ಅಕ್ಕ ಅಂತ ಇನ್ನ ನಮ್ಮ ಚಕ್ಕಪ್ಪನ ಮಕ್ಕಳು ಒಂದ ಇಬ್ಬರ ಇದ್ದಾರೆ
ನಿಂಗೆ ಇದೆ ತುಂಬಾ ಜನ ಇದಾರೆ ಊರು ದೊಡ್ಡದು ಇದೆ ನಮ್ದು ಫ್ಯಾಮಿಲಿ ದೊಡ್ಡ್ದಿದೆ ಸಿಬ್ಲಿಂಗ್ಸ್ ಅಂತ ಹೋದ್ರೆ.. ಹ್ಮ ಊರಿಗೆ ಅವಾಗಕ್ ಹೋಗ್ತಿರ್ತಿವಿ ನಾವು ಹಬ್ಬ ಹರಿದಿನಾ ಅಂದಕೆಲ್ಲ
ಹ್ಮ್ ನಾವು ಅಷ್ಟಕ್ಕೆ ಹೋಗೋದ ಹಬ್ಬಾ..
ಹಾ
ಹಬ್ಬುಕ ಅಷ್ಟೇ ಹೋಗೋದು ನಾವುನೂ
ಹಾ ಹಬ್ಬಾ ಇನ್ನೇನ ಇಲ್ಲ ವಿಶೇಷತೆ ಅಪ್ಪ ಅಮ್ಮ ಎಲ್ಲ ಊರು ಬೆಂಗಳೂರು ಅಲ್.. ಆತರಲ್ಲ ಸೊ ಅಲ್ಲಿಗ್ ಹೋಗಲ್ಲ ಅಪ್ಪ ಅಮ್ಮ ಎಲ್ಲ ಒಟ್ಟಿಗೆ ಹೋಗ್ತಾರೆ ಹಬ್ಬ.. ಎಲ್ಲ ಅವಾಗ ಹೋಗ್ತೀವಿ
ಹ್ಮ್
ಅಲ್ಲ ಹಬ್ಬಾಗಿಬ್ಬ ಮಾಡ್ಕೊಂಡ ವಾಪಾಸ್ ಬರ್ತೀವಿ
ಹ್ಮ್
ಸೆಟ್ಲ್ ಆಗೋದ ಕೂರ್ ಕಡೆನೆ ಹೋಗಿ ಬಟ್ ಏನ ಕೆಲ್ಸ ಕಾರ್ಯ ಇಲ್ವಲ್ಲ ಅಲ ಹೋಗಿ.. ಮಾಡೋದ ಅಂತ ಗೊ..
ಏನಾದ್ರುನು ಅಂದೆ ಆ ಕೆಸ್.. ಸಸಿ ಆತ್ರ ಏನಾದ್ರು ಹಾಕೊಂಡ್ರೆ ಹಾಕೊಂಡ್ರೆ ಕೆಲ್ಸ.. ಇರತ್ತೆ ಅದ್ಕೆ ಸಸಿ ತೆಂಗಿನ ಸ... ಸಸಿ ಎಲ್ಲ ಗೊತ್ತಲ್ಲ ನಿಮ್ಗೆ
ಹ್ಮ್ ಹ್ಮ್ ಅಡಿಕೆ ಸಸಿ ತೆಂಗಿ ಸಸಿ ಯೂಸ್ ಮಾಡ್ತೀವಿ ನಾವುನು ಬಟ್ ಅಡಕೆ ಇನ್ನು ನಮ್ ಕಡೆ ಬೆಳೆಯಲ್ಲ
ನಿಮ್ ಕಡೆ ಬೆಳೆ ನಮ್ ಕಡೆ ಫುಲ್ ಅದೇನೇನೆ
ಹಾ
ಎಲ್ಲಾರ ಮನೆಲೂ ಅಡ... ಅಡ್ಕೆ ಸಸಿ ಆಗ್ತವ್ರ ಇವ
ಎಷ್ಟಿದೆ ನಿಮ್ ಜಮೀನ್ ಹಂಗಾರೆ
ನಮ್ದು ನಾಕ ಎಕರೆ ಇದೆ ಆ ಇವಾಗ ರೀ.. ಎಂಟಾಗಿ ಒಂದ್ ಎಕರೆಗೆ ತೆಂಗಿನ ಸಸಿ ಒಂದ್ ಎಕರೆಗೆ ಅಡಕೆ ಸಸಿ ಹಾಕ್ಸಿದೀವಿ
ನೀರಾವರಿಗೆಲ್ಲ ಬೋರ
ಬೋರಾ ಹಾಕ್ಸ್ ಬೋರಾ ಹಾಕ್ಸ್ ಇದ್ದೀವಿ
ಹ ನಾಲ್ಕಕ್ರ ಒಂದ ಕಡೆ ಇದೆಯಾ ಅಥವಾ ದೂರ್ ದೂರ್ ಕಡೆ ಇದೆಯಾ
ಎರಡ್ ಎಕರೆ ಒಂತವ ಇದೆ ಇನ್ನೊಂದ ಎರಡ್ ಎಕರೆ ಬೇರೆ ಕಡೆ ಇದೆ
ಹ ಒಂದೇ ಬೋರ್ ಎಡ್ಕೊನು
ಹಾ ಒಂದೇ ಬೋರು ಹು ಹೂ ಈ ಕಡೆ ಎರಡೆ ಎಕರೆ ಇದೆಯಲ್ಲಾ ಅಲ್ಲಿಗೊಂದ್ ಬೋರು ಮತ್ತೆ ಇವಾಗ ತೆಂಗಿನ ಸಸಿ ಅಡಕೆ ಸಸಿ ಹಾಕ್ಸಿದೀವಲ್ಲಾ ಅಲ್ಲಿಗೊಂದ್ ಬೋರ್ ಹಾಕ್ಸಿದೀವಿ
ಎರಡ್ ಬೋರ್ ಹಕ್ಸಿದ್ರಿ ಅಂಗರೇ
ಹ್ಮ್ ಇನ್ನೆ ನಮ್ ಚಿಕ್ಕಾಪುರ್ ಸಪ್ಪ ಪ್ರೇಟಿದೆ ಅವರದೊಂದ್ ಹತ್ತಕ್ರೆ ಇದೆ
ಹಾ ಓಕೆ ಓಕೆ ಹಾಗಗಿದ್ರೆ
ಹ್ಮ್
ಸರಿ ಆಯ್ತಂಗಿರ್
ಹಾ ಸರಿ